ಹಲೋ ಹೇಳಲ್ಲಿ ಮಗ ಇಲ್ಲ ಊರಲ್ಲಿ ಇದೀವಿ ನಿಮ್ದ
ಏ ನಾವ ನೂರಲ್ಲಿ ಇವ್ರಿ
ಆರಾಮ ಆರಾಮ ಲವು
ಏ ನಾವನ್ ಅರನ್ ನೋಡ್ರಿಯ್ಯ ಏಯ್ ಯಾರ ಚೆನ್ನಾಗಾರೆ ನಿಮ ಬಲ್ಲಿ
ನಾವ್ ಎಲ್ಲಾರು ಆರಾಮಪ
ಹಾ ಹಾ ಹ್ಮ ಏನ್ ಮಳೆ ಳ ಹ
ಹೂರಲ್ಲಿ ಹಬ್ಬ ಜೋರಾ
ಊರಲ್ಲಿ ಹಬ್ಬಾ ಏನಪ್ಪ ಒಂದ ತಕ್ಕ ಮಟ್ಟಿಗೆ ಇರುತ್ತ ಹಬ್ಬಾ
ಹಾ
ಅಂದ್ರೆ ನಾವು ಸುಮ್ ಸೈಲೆಂಟ್ ಆಗಿರೋದು ಊರಲ್ಲೆಲ್ಲಾ ಗ್ರ್ಯಾಂಡ್ ಆಗ ಮಾಡ್ತಾರ
ಹಾ ಹ
ನಾವು ಸುಮ್ಮನೆ ಸೈಲೆಂಟ್ ಆಗಿ ಇರ್ತಪ್ಪ ಅಷ್ಟೇ
ಮೊರ್ ಮಗ್ ಬಂದ್ರೆ ಎಲ್ಲ ಜೋರಲ್ಲ ಏನ್ ಸಲಂಟ
ಅ ಜೋರಾಗಿ ಇರುತ್ತೆ ನಾವು ಸ್ವಲ್ಪ ಹೆಂಗಂದ್ರೆ ಯ ಈಗ ಹಬ್ಬ ಅಂದ ಮಕ ಸ್ವಲ್ಪ ಹಬ್ಬಂದ ಮಕ್ಕೆ ಸ್ವಲ್ಪ ದುಡ್ಡು ಎಲ್ಲಾ ಸ್ವಲ್ಪ ಜಾಸ್ತಿ ಚಿತ್ರ ಹಬ್ಬ ಚೆನ್ನಾಗ ಆತ್ತಪ್ಪ ದುಡ್ಡ ಎಲ್ಲ ಅಂದ ಮಕ್ ಹಬ್ಬ ಎಲ್ಲಿ ಜೋರ ನಾವೆಲ್ಲ ಮಿಡಲ್ ಕ್ಲಾಸ್ ಜಏನಪ್ಪಾ
ಹ್ಮ್ ಹಬ್ಬಕ್ಕೆಲ್ಲಾ ಎಲ್ಲಾ ಚೆನ್ನಾಗಿರಬಿಟ್ಟು ಬಟ್ಟಿ ಹಾಕ್ತಾರ ಎಲ್ಲ ಬ ಬಣ್ಣ ಬಣ್ಣದ ಬಟ್ಟೆ ಎಲ್ಲ ಹಾಕ್ತಾರ
ಯ್ ಬ್ಯಾರ ಆಗ್ತಾರಪಾ ನಾವವು ಕಡಿಮೆ ಇವಾಗಲ್ಲಾ ಬಟ್ ಕಗಿಟ್ಟ ಏನು ಆಗ್ತತಿಲ್ಲ
ಹಾ
ನೋಡೋಣ ಬಟ್ಟಿ ಒಂದ ಯಾವದೋ ಒಂದು ಸಣ್ಣ ಪುಟ್ಟದ ಹಾಕ್ಬೇಕ ಅಂತ ತಿಳ್ಕೊಂಡ್ವಿ ಹ
ಹಾ
ನಮ್ಮ ಗೆಳೆಯರೆ ಎಲ್ಲ ಸೇರಿ
ಹ್ಮ್
ನಡಾನ ದದುಡ್ಡಿಗೆನ ಬ ದುಡ್ಡು ಬರವ ಇ ನಾನು ಸ್ವಲ್ಪ
ಹಾ ಹಾ
ಇನ್ನ ಒಂದ್ ಎರಡ್ ದಿನ ಏಂಗ್ ಬರ್ತವೆ ಬಂದ ಅಂದ್ರ ಹೋಗಿ ಸಾಲ್ಟು ಟೇಲರ್ ಹತ್ರ ಒಲೆ ಹಾಕದಪ್ಪ
ನಾಲ್ಕು ದಿನ ತೊಗೋ ಆಮೇಲೆ ಕೊಡೋಂತೆ ಅಮೌಂಟ
ನೀದ ದುಡ್ಡ್ ಹಾಕ್ದ
ಹಾ
ಹ
ನೀಲಿ ರೋಡ್ ಹಕ ಆ ಆಮ್ಯೇಲೆ ಹಾಕ್ಯವ್ರ ಆಯ್ತಪಾ
ಇಲ್ಲ ಅಂದ್ರ ಪರವಾಗಿಲ್ಲ ನೀ ದುಡ್ಡ ಹಾಕ್ತರ
ಪರವಾಗಿಲ್ಲ ತಗೋಪ ಹಾಕ್ತೀನಿ ಆಮೇಲೆ ಹಾಕಬೊಂಂತೆೆ ನನ್ಗೆ
ಹ ಹಂಗೈಂತೆ ಎ ಹ ಹಾ ಹಾ
ಹ್ಮ ಮತ್ತೆ ಊಟ
ಓಟಾ ಬದ್ ಜನ ಆಯ್ತು
ಎಟ್ಟಿ
ಆಾಂ
ಫೀ ಆಯ್ಾ
ಟೀನ ಇಲ್ಲಪ್ಪಾ ಟೀ ಎಲ್ಲ ಕುಡಿಯಲ್ಲ
ಹಾ
ಒಂದ್ಲಿ ಹಾಲು ಕುಡಿಯೋದು
ಹೌದ ತಿೀ ಕುಡಿ ಕ ಗಬ ಮತ್ತೆ ಬೆಂಗಳೂರಲ್ಲಿ ಬೆಂಗಗಳೂರಲ್ಲಿರೋ ಫ್ರೆಂಡ್ಸ್ ಎಲ್ಲಾ ಊರಿಗೆ ಬಂದಿದ್ರ
ಹಾ ಇನ್ನೇನ ಬರ್ತಾರಂತೆ ಇನ್ನು ಬಂದಿಲ್ಲ ಬರ್ಬೋದ ಇನ್ನ ಸ್ವಲ್ಪ ಇನ್ನ ಎರಡು ದನ ಹಂಗ್ ಬಿಟ್ಕೊಂಡ್ ಬರ್ಬೋದು
ಹೌದಾ ಮಶಾಕ್ ಬಂದಿದ್ದಾನ ಊರಿಗೆ
ಓ ಮಸ್ಯಕ್ ಬಯಿ ಬಂದಲ್ಲನ ಬರ್ತಾನ ಮಸ್ಯಾ ಕಣ
ಹಾಂ ಹಾಂ
ಅಶೇಖಣ್ಣ ಅವರು ಹಾಕ್ಯನಾ ಅವ್ರ ನಾಕನಂತ ಹೇಳ್ತಾನ ದೊಡ್ಡ ಇನ್ನೇನ್ ಹಯಕಿಲ್ಲ ಆಯತ ಅಂದ್ರ ಆಕ್ಬೇಕು
ಹ್ಮ್
ನ ದೊಡ್ಂಡೆ ಆಯಕಲ್ಲ ಹಾಕ ಅಂದ್ರ ಹಾಕ್ತವಿ
ಹೌದಾ ನಾನು ಕಾಲ್ ಮಾಡಿದ್ದೆ ಬರ್ತೀನಿ ಅಂತೇಳಿದ
ಹಾ
ಊರಿಗೆ ಬರ್ಬೇಕು ಸಂಡೆ ಹಂಕಾಯಿ ಅಂತೇಳಿದ ಆಯ್ತು ಅವ್ರ ಫ್ಯಾಮಿಲಿ ಎಲ್ಲ ಅವ್ರ ಅಕ್ಕ ಅವ್ರ ಮಾಮಾರ ಇದ್ದಾರಲ್ಲ ಅವ್ರು ಬಂದ್ರೆ ಅವ್ರ ಜೊತಲಿ ಬರ್ತಾರೆ ಇಲ್ಲಾಂದ್ರೆ ಒಬ್ಬನೇೋತನ ಅಂತ ಹೇಳ್ಬಿಟ್ಟು ಹ್ಮ್
ಹದು ನನ್ಗೆ ಫೋನ್ ಹಚ್ಚಿದ್ದ ನಾಳೆ ನಾಡ್ದ ಬರ್ತನಪ್ಪ ಅಂತ ಹೇಳಿದ್ದ
ಹಾಂ
ಇನ್ನನ್ು ಬರ್ತೇಾನ ನ ಹೇಳದು
ಹಾ ಹಾ
ಹ
ಮತ್ತೆ ಮತ್ತೆಹನಂದ
ಹೇಳ್ಬೇಕು ಮೈಸಕ್ ಭ ಏನಪಾ ಅರಮಾನ ದವತೆ
ಹ್ಮ್ ಇವನಲ್ಲಿ ಮ ಇವನು ದೇವೇಂದ್ರ ಅಲ್ಲಿ ದೇವಂದ್ರು ಇಲ್ಲಿ
ಹಂದಿನನು ಪನ್ಂತಲಾಯ ಪರಮ್ಮ
ಹೌದಾ
ದದವ ಹಳ್ಳೆ ಪೀಸರ
ಏನ್ ಮದುವೆ ಆಯ್ತಾ ಇಲ್ಲ ಏ
ಹ್ಮ
ಮದುವವೆೆ ಆಯ್ತ ದೇವೇಂದ್ರಗನು
ಇಲ್ಲ ಆಗಿಲ್ಲ ಇನ್ನು ಮುಂದ್ ವರ್ಷ ಏನ್ ಮಾಡ್ತಾ ಅಂದಾರ ಮೋಸ್ಟ್ಲಿ ಆಗ್ಬೋದ ಏನ
ಹಾಂ ಹಾ ಹುಡುಗಿ ಹುಡುಗಿಿದಾರಾ ಹುಡುಗಿ ಹುಡುಗಿ ಹುಡುಕಿ ಹುಡುಕಿದ್ರಾ
ಹೆಂಗನೇ ನ ಹುಕಲಾನೋ ಹುಡುಕ್ತಾರಾನ
ಹೌದಾ
ಹಾ ಹಡ್ತಾರ ನಲ್ಲಿ ನವೀಿನ ಇ ಕಾಣ್ತಾನಲ್ಲಾ
ನಾನ್ ಕಾಣಿಸಸ್ತಾ ಇಲ್ಲ ಪ ಅ ನಿಮ್ ಕೇಳ್ತಾ ಇದ್ದೆಏ ನಮ್ಮ ಮದ್ವಿ ಆಗ್ತಾನೆ ಅಂತ ಹೇಳ್ತಾ ಇದ್ರು
ಹಾ ಹಾ ಹಾ
ಹ್ಮ್ ಯಾರ ಅವ್ರ ಮಾವನ್ ಮ ಅಂತ
ಹಾ
ಹಾ
ಹ ಹ ಇವು ಮೈಸಕ್ ಬೈಿ ಪರವಾಗಿಲ್ಲಪ್ಪಾ ದುಡ್ಡಾ ನ ಇನ್ನೇನ್ ಆಗ್ತನ ಅಪ್ಪ ಮಶಕ್ ಬಾಯ್ ಒಳ್ಳೆ ಮನುಷ್ಯ
ಹ ಒಳ್ಳೆ ಮನ್ಸರ್ ಒಳ್ಳೆ ಹೆಲ್ಫಿಂಗ್ ನೇಚರ್ ಇದೆ ಅವನ ಹತ್ರ
ಹಾ ಒಳ್ಳೆ ಅ ಏನ ಸಮಾಜದ ಸೇವೆಕತೆ ಸಮಾಜ ಸೇವಕ ಈಗ ಹೌದು ಸ್ವಲ್ಪ ಏನಂದ್ರೆ ಸ್ವಲ್ಪ ಹೆಂಗ ಹೆಂಗ ಅಂದ್ರೆ ಸ್ವಲ್ಪ ಅದ್ರಾಗ ಸ್ವಲ್ಪ ಹ ಹೆಂಗಂದ್ರ ಅದೇಏನಂತಾರಲ್ಲ
ಎಲ್ಲಡೆ
ಅದೇ ಆ ದೇವದ ಒಂದು ಅಪ್ಯಾಸ ಇದೆ ಸ್ವಲ್ಪ
ಏನಪ್ಪಸ
ಸ್ವಲ್ಪ ಚಟ ಸುಮಾರು ಅಂತಾರಲ್ಲ
ಹ್ಮ
ಹ ಹಾ ಅದಂದು ಸ್ವಲ್ಪ ತಪ್ಪಬಿಟ್ರ ಪೂರ್ತಿ ದೇವ್ರಂತ ಮ ಸ್ವಲ್ಪ
ಹೌದು ನಮಗೇನು ಆ ಥರ ಏನು ಅನಿಸಿಲ್ಲ ಒಳ್ಳೆಯ ಮನಷೆ
ಸ್ವಲ್ಪ ಅದು
ಅವನು ಲೂಡೋ ಇದು ಏನು ಕಬಡ್ಡಿ ಪ್ರಾಕ್ಟೀಸ್ ನಡತದೆ ಕಬಡ್ಡಿ ಪ್ರಾಕ್ಟೀಸ್ ಮಾಡ್ತಿದೀರಾ
ಕಬಡ್ಡಿ ಪ್ರಾಕ್ಟಿಕ್ಸ ನಡೆದಲು ಬ
ಹಾ
ಮೂರು
ಅ ನಮ್ಕಂತ ಇಲ್ರ
ಹಾ ಹಾ
ಅವ್ರಲ್ಲಾ ಕ್ರಿಕೆಟ್ ಜಾಸ್ತಿ ಡಿಯದ ಕ್ರಿಕೆಟ್ ಆಡ್ತಾ ಇದ್ವಿ ಇಲ್ಲಿ
ಗ್ರೌಂಡ್ ಹತ್ರ ಆಡ್ತಾ ಇದಾರೆ ಚೆನ್ನಾಗಿ ಆಡ್ತಾಾರೆ ಚೆನ್ನಾಗಿ ಬಿಲ್ಡಿಂಗ್ ಮಾಡ್ತಾ ಇದಾರೆ
ಏನ್ ಜಾಲಿ ಜಾಲಿ ಅಂದ್ರೆ
ಹ ಕಿಚ್ಚು ಕಿಚ್ಚು ಚೆನ್ನಾಗ ಐತೆ ಬ್ಯಾಟ್ ಗಿಟ್ ಚೆನ್ನಾಗ ಐತೆ ವಾ ವಡದ ನೋಡ ವ ಸೂಪರ್ ಹೊದ ನೋಡ ಸಿಕ್ಸ್ ಹೊದ ನೋಡ ಸಿಕ್ಸ್ ಬೌಂಡ್ರಿ ದಾಟ್ರ ಇತತ್ತು
ಹಾ
ನೋಡ ಶಿಕ್ಸ್ ಹೊಡ್ರ ತಕ್ಷಕ್ಷಣ ಕೆಳ್ಸ್ತಲ್ ಕೂಗ
ಹ ಕೇಳಸ್ತದೆ ಕೇಳಸ್ತದೆ
ಹಾ ಒಳ್ಳೆ ಆಕಿವ ಒಳ್ಳೆ ಸಿಕ್ಸ್ ಹೊಡದ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಉಡಿಯರ್ ಎಲ್ಲ ವಾ ಒಳ್ಳ ಕ್ಯಾನ್ಸ ಔಟ್ ಆಯ್ತ ನೋಡ ಔಟು ಔಟ್ ಹೌಟೈ್ತ್ ಕ್ಯಾಚು
ಹ ಮತ್ತೆ
ಎಲ್ಲಾ ಟ್ರೈನಿಗೆ ಕೊ ಟ್ರೈನಿಗೆ ಕೊಡ್ತಾ ಇದ್ವಿ ಹುಡುಗರ್ರಿಗೆಲ್ಲಾ ಸ್ಪ ಚೆನ್ನಾಗಿ್ ಆಡ್ತಾ ಇದಾರೆ ಇನ್ನೊಂದ ಸ್ವಲ್ಪ
ನಾವ್ ಆಡ್ಬೇಕಾದ್ರೆ ಯಾರ್ ಟ್ರೈನಿಂಗ್ ಕೊಡ್ ಕೊಡೋರ್ರ್ಲಿಲ್ಲಪ್ಪಾ ಸಪೋರ್ಟ್ ಮಾಡೋರೇ ಇರ್ಲಿಲ್ಲ ಸ್ವಂತ ನಾವು ಕಲಿಬೇಕು ನಾವು ಆಡ್ಬೇಕು ಆತರ ಇತ್ತು ಅದಕೋಸ್ಕರ ನಾ ಮುಂದೆ ಹೋಗಕಾಗ್ಲ ಆಗ್ಲಿಲ್ಲ
ಕಲ್ತೀವಲ್ಲಾ
ಹ್ಮ್
ಏನಪ್ಪಾ ಕಲ್ತಿರ ನಾವ್ ಕಲ್ತಿರ ಸ್ವಲ್ಪ
ಕಲ್ತಿರೋ ಬಿದ್ಯೆನ ಹಂಚ್ಕೋಬೇಕು
ಹ್ಮ್ ಕಲ್ತಿರೋದು ಸ್ವಲ್ಪ ಏನಪ್ಪಾ ಕಲ್ಸನ ಅಂತ ಎಂತ ಟ್ರೈ ಮಾಡ್ತಾ ಇದ್ವಿ ಅಷ್ಟೇ
ಹ್ಮ್ ಹ್ಮ್ ಕೆಲ್ಸ ಪರವಾಗಿಲ್ಲ ಬೆಳಗಕ ಹುಡುಗರಲ್ಲ ಹುಡುಗರೆಲ್ಲ ಬೆಳಬೇಕಪ್ಪಾ ಹಾ
ನಿಮ್ಮಲ್ಲಿ ಯಾವ ಹುಡುಗ ಆಟ ಆಡ್ತಲ್ಲ
ಹ ಆಡಸ್ತೀವಿ ಬಟ್ ಇವಾಗ ನಾವ್ ಕೆಲ್ಸ ಮೇಲ್ ಬಿಸಿಿ ಹಂಗಾಗಿ ಹೋಗ ಗ್ರೌಂಡ್ ಕಡೆ ಹೋಗ್ಬೇಕ
ಹಾ ಹಾ ಹಾ ಹಾ
ಹಾ
ಹ ಹೊಲದಲ್ಲಿ ಏನ್ ಏನ್ ಹಾಕೀರ
ಹೊಲದಲ್ಲಿ ಅಕ್ಕಿ ಹಾಕೇತಿ
ಅಕ್ಕಿ
ಹಾ
ಹಾ ಹಾ ಚೆನ್ನಾಗ್ ಬಂದ್ಐತಿ
ಚೆನ್ನಾಗ್ ಬಂದಾಗ ಏನ್ ಮಾಡದ ಮಳೆ ಇಲ್ಲ
ಹ ಐಯೋ ನಮ್ ಕಡೆನೆ ಸ್ವಲ್ಪ ಮಳೆ ಕಮ್ಮಿಪಾ
ಹಾ
ನಮ್ಮ್ ಕಡೆ ಮಳೆ ಕಮ್ಮಿ. ಇನ್ನೇನು ಇವತ್ತಲ್ ನಾಳೆ ಬಂದ್ರೆ ಚೆನ್ನಾಗ್ ಬರ್ತ್ತೆ ಬೆಳಿ
ಹ್ಮ
ನಾ ನಾವನೆಲ್ಲಾ ತೊಗರಿ ಹಾಕವಿ
ಹ್ಞೂ ಹ್ಞೂ ತೊಗರಿ ಚೆನ್ನಾಗಾಗಿ ಬರುತ್ತೆ ಬಿಡಿ
ಹಾ
ಜಾಸ್ತಿ ಖರ್ಚುಲ್ಲ ಬೆಳಗ್ ಅದು
ಹ ತಗ್ರಫರಗಲ್ಲ ಚೆ ನಾವೆಲ್ಲ ಇಾಗಲ್ಲಾ ಹತ್ತಿನ ಹಾಕೊತಿದ್ವಿ
ಹಾಂ ಹಾ
ನಾಪ್ಪ ಬೇಡ ಅಂದ ಬಿಡ್ತ ಬೇಡಪ್ಪ ಆಸಮನೆ ತೊಗರಿಯಕ ಅಕ್ಕಿಗೆಲ್ಲ ಖರ್ಚು ಜಾಸ್ತಿ ಬೋರ್ವೆಲೂ ಇತ್ತು ಅದು ಕೆಟ ಹೋಗಿದೆ
ಹಾಞ
್ ರಿಪೇರಿ ಮಾಡಸಬೇಕ್ ಸ್ವಲ್ಪ ಅದು
ಹೌದಾ ಅಂದ್ರೆ ತೋಟ ಮಾಡ್ಬೋದಲ್ಲ ಆರಾಮಾಗಿ
ತೋಟ ಇವಗನ್ ಬೆಲಸೆತ್ ನಮ್ ಕಾಲದಲ್ಲಿ ಸಮ್ಮರಲ್ಲ ಅವಾಗೇನೋ ಸ್ವಲ್ಪ ಉುಪ್ಪ ಇವುಟಮಟೆ ಅದೇನೋ ಹಚ್ಚ ಅಂತಿದೀ.
ಹಾಂ ಹಾಂ
ಈ ಬ್ಯಾಸ್ಗೆಲ್ಲಿ ನೋಡೋಣ ಈ ಬ್ಯಾಚ್ ಇಲ್ಲಿ ಯಾವ ತೋಟ ಮಾಡ್ತೀವಿ ಈಗ ಕಳೆದೋಯ್ತಲ್ಲ ಬೇಸ್ಸಗಿ ಆ ಬೇಾಸಿಗೆಲ್ಲಿ ಏನ್ ಹಾಕಿದ್ದಲ್ಲಾ
ಹ್ಞೂ
ಇನ್ನೊಂದು ಎರಡು ವರ್ಷ ಹಿಂದೆ ಹಾಕಿದ್ವಿ ತೋಟ ಮಾಡಿದ್ವಿ
ನಿಮ್ದ್ ಎಷ್ಟ ಎಕ್ರೆ ಹೊಲ ಇರೋದು
ಅ ನಮ್ದ ಕಡಿಮೆ ಒಂದ್ ಮೂರ್ ಎಕರೆ ಇದೆ ಅಷ್ಟೇ.
ಮೂರ್ ಎಕರೆ ಅಂದ್ರೆ ಒಂದ್ ಎಕರೆಲ್ಲಿ ಆರಾಮ್ ತೋಟ ಮಾಡಬಹುದಲ್ಲಾ.
ಓಹ ಒಂದ್ ಎಕರೆೆಯಲ್ಲಿ ತೋಟ ಮಾಡ್ಬೋದು ಎರಡ್ ಎಕರೆ ಒಂದ್ ಒಂದ್ ಎಕರೆ ಸ್ವಲ್ಪ ದೂರ ಇದೆ.
ಹುಂ ಹುಂ
ಇನ್ನೆರಡು ಎಕರೆ ಇದ್ದಲ್ಲಿ ಬೊರ್ಲೈತೆ
ಹೌದಾ
ಹಾ ಅದೇ ಬೋರ್ಲತ್ರ ಸ್ವಲ್ಪ ಈ ವರ್ಷ ನೋಡೋಣ ಅದ್ರಲ್ಲಿ ಕಂಡಕ್ಕೆ ಒಂದು ಅರ್ಧ ಅರ್ಧ ಎಕರೆ ಇದು ಏನಪ್ಪ ಏನಪ್ಪಾ ಅಂದ್ರೆ ಇದು ಮತ್ ತಮೋಟೆ
ಹ್ಮ್ ಟೊಮಟೊ
ಹ್ಮ್ ಟೊಮಾಟೊ ಮತ್ತೆ ಮಿಕ್ಕಿದ ಒಂದು ಎಕರೆಯಲ್ಲಿ ಸ್ವಲ್ಪ ತರಕಾರಿ ಇನ್ನೂ ಏನೇನು ಮಾಡಕ್ಂತಿದ್ದೆ ನೋಡೋಣ ಏನಾಗುತ್ತೆ ಅಂತ
ಎರೆಡು ಬಿಟ್ಟಿದ್ ಮಾತು
ಏನ್ ಮ ಮಾಡೆಗಲ್ಲ ಮಳೆ ಮಾಡ
ಇದೇನ ಅಲ್ಲಿವರೆಗೆ ಮ ಮೋಟ್ರನ್ ಚಲೋ ಆಯ್ತದ್ರ ಆಯ್ತು ಪರವಾಗಿಲ್ಲ ಆಮೇಲೆ ಕರೆಕ್ಟಾಗಿ ಬೆಳೆತಾತಿವಿ
ಹಾ
ನಿಮ್ದ ಬರ್ಲಲ್ಲ
ನಮ್ದ ಬರ್ವಲ್ ಎಲ್ಲ ಬೋರ್ವಲ್ ಇದ್ರೆ ಯಾವದಾದ್ರು ತೋಟಗಿಕೆ ಮಾಡತಿದ್ದೆ ನಾನು
ಹೌದೌ
ಹ್ಞೂ ಬೋರ್ಗ ಇಲ್ವಲ್ಲ ಅದಕ್ಕೋಸ್ಕರ
ಹ್ಮ್ ಹ್ಮ್ ಹ್ಮ್
ಹ ಸರಿ ಅಮ್ಮ ಕರ್ತಿದ್ರ ಆಮೇಲ್ ಮಾಡ್ಲಾ
ಹೌದಾ
ಹಾಂ
ಸರಿ ಸರಿ
ಓಕೆ ಬಾಯ್
ಹ